ಹಲೋ
ಎತಾ
ಹಲೋ
ಹಲೋ
ಕೇಳಿಸ್ತಾ ಇದೆಯಾ.
ಹ್ಮ ಕೇ ನಿನ್ ವಾಯ್ಸ ಕೇಳಸ್ತ ಇಲ್ಲ ನಂಗ.
ಇವಾಗ ಆಯ್ತು ನಿಮ್ದು.
ಆಯ್ತು ಏನ್ ಮಾಡಿದ್ರಿ.
ಮೋಮೋಸ್
ಅಡುಗೆ ಏನು
ಅ ಹ್ಮ್ಮ್ ಹೇಳಿ ಹೇಳಿ ಕೇಳ್ಸತೈತೆ
ಅಡ್ಗೆ ಅಡ್ಗೆ ಏನ್ ಮಾಡಿದ್ರಿ.
ಹೀರೇಕಾಯಿ ಸಾಂಬಾರು.
ಹ್ಮ್
ನೀವು
ನಮ್ದು ಇದು ತಮಟ್ಯಾ ತಮಾಟ್ಯಾ ಗೊಜ್ಜು. ತಮಾಟ ಪಲ್ಯ ಅನ್ನ ಸಾಂಬಾರು. ಏನಿಲ್ಲ ಬರಿ ಸಾ ಇದು ಹ್ಮ್
ಬರಿ ಅಂದ
ಹ್ಮ್ ಮೂಲಂಗಿ ಸಾಂಬಾರು.
ಹ್ಮ್
ಹ್ಮ್ ಟಮಟ ಗೊಜ್ಜು ಪಲ್ಯ ಚಪಾತಿ ಮಜ್ಜಿಗೆ.
ಹ್ಮ್ ಓ ಅಷ್ಟೊಂದ್ ವೆರೈಟಿ
ಹ್ಮ್ ನಮತವ ವೆರೈಟಿ ವೆರೈಟಿ ತಿನ್ನಕ್ ಆಗಲ್ಲ ಬನ್ನಿ ನಿಮ್ಗೋಸಿ ಕೊಡ್ತೀನಿ.
ಅಯ್ಯೋ ನಾವೆಲ್ಲ ಬರಲ್ಲ ಬಿುಡ್ರಿ ಅಲ್ಲಿಗೆಲ್ಲ ನಮ್ಗೆ ಈವರಿ ಬೆಂಗ್ಗಳೂರು ಎಲ್ಲ ಬರಲ್ಲ. ನೀವು ಶ್ರೀಮಂತೃ ಅಲಗ್ ಹೋಗಿದ್ದೀರಾ.
ಹ್ಮ್ ಸರಿ ನಂತ ಸ್ಕೂಲ್ಗ ಹೋಗಿದ್ರೆ
ಹ್ಮ್
ಹ್ಮ್ ಏನ ಶನಿವಾರ ಚೇಂಜ್ ಆಗ್ಬಿಟ್ಟೈತೆ ಕ್ಲಾಸು
ಏನು
ಸ್ಕೂಲು ಶನಿವಾರ ಚೇಂಜ ಆಗೈತೆ ಟೈಮಿಂಗ್ಸು.
ಹಂಗೇನಿಲ್ವಲ್ಲ
ಅಯ ಎಂಟ ಗಂಟೆ ಎಂಟ ಗಂ ಎಂಟ ಗಂಟೆಯಿಂದ ಹನ್ನೆರಡ ಗಂಟೆ ತನಕ
ಹ್ಮ ಹಂಗೆ ನಮ್ಗಿರೋದು.
ಹ್ಮ್
ಹ್ಮ್ ಇತ
ನಮ್ಮ
ತಾ ಇದ್ದ ರೀ
ಚಲ್ ಚು
ಕೇಳಿಸತಾ ಇಲ್ಲ ನೆಟ್ವರ್ಕ್ ಇಲ್ಲ
ಹೇ ನಮ್ಮ ನಮ್ಗೆ ಒಬ್ಬ ಮಾವವನೇ ಆ ಕೇಳ್ಸ್ತೆಲ್ವಾ ಹ್ಮ್ ಅವನ್ ಕೆಲ್ಸಕ್ ಹೋಗಿದ್ದ ಇವ ತಪ್ಪ ಇವಾಗ ಬಂದವನ ಊರ್ಗೆ ಅದ್ ಯಾರ್ದವ್ರ ಫ್ರೆಂಡ್ ಮದ್ವೆ ಅದ ಅಂತ
ಹ್ಮ್
ಒಂಥರ ಆರ್ತವಿ ಮತ್ತೆ
ಕಳ್ ಹಾ
ಯಾಕೆ ಗೊತ್ತಿಲ್ಲ ಒಂಥರ ಆಡ್ತಾನ
ಹ್ಮ್ ಯಾಕ ಕೇಳಿ ಯಾಕ ಅಂತ
ಏ ಯಾಕ ಅಂದ್ರ ಯಾಕಂದ್ರ ಅವ್ರ ಫ್ಯಾಮಿಲಿ ಎಲ್ಲಾ ಕಬಡ್ಡಿ ಆಡ್ದಾರಂತ ಕಬಡ್ಡಿಗ ಕ್ಯಾಪ್ಟನ್ ಅವ್ರ ಅಪ್ಪನ ಅಂತ
ಹ್ಮ್
ಹೇಳ್ತಾಯ ಇದ್ರು ಅಂದರೆ ಅಂಗಲ ನೀತಿ ನೀತಿ ಶಿಸ್ತು ಬುದ್ಧಿ ಈ ಥರ ಕಲಸೋದ್ರಲ್ಲಿ
ಹ್ಮ್ ಹ್ಮ್
ಾರಪ್ಪ ಕ್ಯಾಪ್ಟನ್ ಧರಮ ರೈ ಅಂತಾರಲ್ಲ ಹಂಗ
ಹಾಂ ಅವ್ರ ತಾಯಿ
ಅವ್ರ ತಾಯಿ ಧರಮ ರಾಯನ್ ಹೆಂಡ್ತಿ ಯಾರಾ?
ಹ
ಅವ್ರ ಹೆಂಡ್ತಿ ಯಾರ ಗೊತ್ತಿಲ್ಲ ಒಟ್ಟನಲ್ಲಿ ಅವರ ಪುಡ್ಸ ಹಾಂ
ಹಂ ಇನ್ನೇನ್ ಸಮಾಚಾರ ಹ್ಮ್ ದೇವ್ರುಗಳು
ದೇವರಗಳು ಎಲ್ಲರಿಗೂ ದೇವರುಗಳು ಅವರು
ಇನ್ನೇನ್ ಸಮಾಚಾರ
ಹ ಹೇಳ್ಬೇಕು
ನಿನ್ನ ಕತೆ ಹೇಳು
ಏನ್ ಕತೆ ಹೇಳಲಿ? ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ನಮನ ಬಯ್ತಿದ್ರು. ನಾವು ನೆನ್ನೆ ಮಾವನಹಳ್ಳಿಗ್ ಹೋಗಿದ್ವಾ!
ಹ್ಮ್
ಆಂ
ಹ್ಮಂ
ಆ ಮಳೆ ಬರ್ತಿತ್ತು ಆದ್ರುವೆ ನಮ್ಮ್ ಮಾವನ್ ಮದ್ವೆ ಐತಲ್ಲ ಅಲ್ಲಿ ಚೆನ್ನಾಗ್ ಕಾಣಬೇಕು ಅಂದಬಿ ಫಟ್ಟೋ ಹೋದ ನಮ್ಮ ಮಾವ ಕುಡಿದ್ಬಿಟ್ಟು ಯಾತಕ ಕೇಳ್ತಿದ್ರಿ? ನಮ್ಮ ಮಾವ ಒಬ್ರು ಸಾಲ ಕೊಡ್ಬೇಕಿತ್ತು ನಮ್ಗೆ ಕೊಟ್ಟರ
ಹ್ಮಂ
ಅದ್ನ ನಮ್ಮ ಅಕ್ಕನು ನಮ್ಮಅಮ್ಮನೂ ಏನ್ಸ್ತಿದ್ರ ಅದಕ್ಕೆ ಊಟ ಮಾಡ್ದ ಕುತ್ಕೊಂಡು, ಒರಿಜಿನಲ್ ಡೂಪ್ಲಿಕೇಟ್ ಆ ಬ್ಯಾಗ್ ಕೊಡಿ ಚೆನ್ನಾಗ ಅದ ಬ್ಯಾಗ ಕೊಡಿ ಚೆನ್ನಾಗದ ಅಂತವ್ರ.
ಹ್ಮಂ ಯಾರು
ನಮ್ಮ ಮಾವವರು ಅವ್ರ ಫ್ರೆಂಡ್ ಮದುವೆ ಅಂತ ಬಂದಾರ.
ಹ್ಮಂ
ಹ್ಮ್
ಇನ್ನೇನ್ ಸಮಾಚಾರ?
ಹೇಳ್ಬೇಕು ಏನು ಮತ ಬೆಳಿಗ್ಗೆ ಏನ ತಿಂದ್ರಿ?
ಬೆಳಿಗ್ಗೆ ಎ ತಿಂದಿಲ್ಲ. ಬೆಳಿಗ್ಗೆ ಪುಳಿಯೋಗರೆ ಅಲ್ವಾ? ತಿನ್ಲಿಲ್ಲ ಕೆಲ್ಸ ಮಾಡೋಗಂಟ್ರೆ ಟೈಮು ಹತ್ತುವರೆ ಹನ್ನೊಂದ್ ಗಂಟೆ ಆಯ್ತು. ಪುನಃ ಇಲ್ಲಿ ಬೀಗ ತಗ್ದು ಓಪನ್ ಮಾಡ್ಯಾರು ಎರಡ್ ಗಂಟೆ ಟೈಮ್ ಇದ್ದು ಒಂದ್ ಗಂಟೆ ಮೇಲ ಕೆಲ ಕಲಸಾ ಮಾಡದೆ ಮೂರು ಮುಕ್ಕಾಲ ಆಯ್ತು ಮೂರು ಮುಕ್ಕಾಲಲ್ಲಿ ಸ್ವಲ್ಪ ಪುಳಿಯೋಗ್ರನೆ ಮಡಗಿದ್ನಲ್ಲ ಊಟ ತಿನ್ಲಕ್ಕ ಆಗ್ಲಿಲ್ಲ.
ಹ್ಮಂ ಇನ್ನೇನು?
ಎಳ್ಬೇಕು ನೀವೆ.
ಹಲೋ
ಹೇಳ್ಬೇಕು ಹೇಳ್ಬೇಕು ನೀವೇ.
ಹ್ಮ್ ಹೇಳಿ ಒಂದ್ ಕತೆಗಿತೆ. ಏನ್ ಸಮಾಚಾರ ಹೆಂಗೆ ಮಳೆ ಬತ್ತಾ ಮಳೆ,
ಮಳೆ ಒಂದ ಚೂರ್ ಬಂತು ಹೊಂಟ್ಟೈತು.
ಇಲ್ಲಿ ಜೋರಾಗೆ ಹೋಯ್ತು. ಒಂದ್ ಹತ್ತ ನಿಮಿಷ ತನಕ ಹೋಯ್ತು ಮಳೆ. ಅಲ್ಲ ಬರ್ಲಿಲ್ವಾ? ಹ್ಮ್ ಇನ್ನೇನ್ ಸಮಾಚಾರ
ಗಲ್ಸ್ನಲ್ಲಿ
ಹಾ
ಏನು ಕೆಲಸ ಮಾಡೋದು
ನಾವು ಗುಡ್ಸೋದು ಹೊರ್ಸದು
ನೀವು ಎಷ್ಟು ಜನ ಮಕ್ಕಳು ನಿಮ್ಮಮ್ಮಗೆ
ನಾವ ಮೂರ್ ಜನ ಮಕ್ಕಳು ಎರಡ ಹೆಣ್ಣು ಒಂದು ಹುಡುಗ ಇಬ್ರು ಹುಡ್ಗಿ ಒಂದ್ ಹುಡಗ
ಹ್ಮ್ ನೀವೇ ದೊಡ್ಡವ್ರ ನಾವು ಜನ ಹೆಣ ಮಕ್ಳು ಒಂದ ಗಂಡು ಗಂಡು ತೀರೋಯ್ತು ಮೂರು ಜನ ಮೂರು ಜನ ಹಲೋ ಕೇೇಳಿಸ್ತಇಲ್ವಾ ಹೋಗ್ತಿವಿ ಇನ್ನೇನು ಸಮಾಚಹಾರ
ಇಷ್ಟೊತ್ ಗಂಟ ಮಾತಾಡ್ತೀರಾ ಟೈಮ್ ಆಗಿದರವಿ
ನಮ್ಮ ಮನೇಲ್ಲ ಎಲ್ಲಾ ಮಾತಾಡ್ಕ ಹ್ಮು ನಮ್ ತಮರೂ ಮಲ್ಗವ್ರೆನಮ್ಮ ಅಕ್ಕ ಬರೀತ್ ರೆ ನಮ್ಮ ಅಕ್ಕ ಅವರು ಬ್ಲೂಟೂತ್ಕ್ಕ ಫಿಲಮ್ ತಾರ ನಮ್ಮ ಮಾವ ಅವರು ಊಟ ಮಾಡ್ಕ ಎದ್ದ ತಾರ ನಮ್ಮಮ್ಮರು ಕೂತಾರ
ಹ್ಮ್ ಹ್ಮ್ ಫ್ಯಾಮಲಿ ದೊಡ್ಡ ಫ್ಯಾಮಲಿ ನ ಕೇಳಸ್ತಾ ಇಲ್ಲ ಕಟ್ ಕಟ್
ದ ಅರ್ದ ಫ್ಯಾಮಿಲಿ ಎಲ್ಲ ಇವ ಅವ್ರವ್ರ ಮನೆ ಅವ್ರ ಹತ್ಕೊಬಿಟ್ಟವ್ರಿ
ಹ್ಮು
ಇವಾಗ ನಮ್ಮ ಮನೆಯಲ್ಲಿ ಇರೋದು ಅದ
ಸ ಹ್ಮ್
ಹ್ಮು ಎಲ್ಲ ಅವ್ರ ಅವ್ರ್ದ
ಯಾವ ಹಬ್ಬ ಜೋರು ನಿಮ್ ಕಡೆ
ಹ್ಮ್ ನಮ್ ಕಡೆ ಇಲ್ಲಿ ನನ್ ಈ ಊರ ಅವಳ ಎಲ್ಲ ಅದನ್ ನಂಗೆ ಗೊತ್ತಿಲ್ಲ ಇ ದಕ್ಷಿನ ಹ್ಮ್ ಯಾವ್ದ ನಾ ಮರಿ ಕೊಯ್ತಿವಿ ನಮ್ಮೂರು ನೆಂಜನಗೂಡ್ ನಾವುನು ಒಂದು ರೈತರಿ
ಮರಿ ಕೋದ ರೀ
ಮರಿ ಯಾವಾದಪ್ಪಿ ಗೊತ್ತಿಲ್ಲ ಒಟ್ನಲ್ಲಿ ಗೌರಿ ಹಬ್ಬ ಆದ್ ನಾಳೆ ಕೊಯ್ತಾರ ಅದೊಂದು ಗೊತ್ತು
ಹ್ಮ್
ಅಯಿ
ನಿಮ್ಮೂರಲ್ಲಿ ಏನ ಹಬ್ಬ ಮಾಡ್ದಾರ ಹೇಳಿ
ನಮ್ಮ ಊರಲ್ಲಿ ಮಾರಿ ಹಬ್ಬ ಮಾಡ್ತೀವಿ ಗೌರಿ ಹಬ್ಬ ಮಾಡ್ತೀವಿ ಆಯುಧ ಪೂಜೆ ಮಾಡ್ತೀವಿ ದೀಪಾವಳಿಮಾಡ್ತೀವಿ ಮಾಡ್ತೀವಿ ಆಯ್ತ್ ಆಮೇಲೆ ಶಿವರಾತ್ರಿ ಮಾಡ್ತೀವಿ ನಮ ಸ್ಕೂಲ್ಲಿ ಸ್ವಾತಂತ್ರ್ಯ ದಿನಚರಣೆ ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಎಲ್ಲ ಮಾಡ್ತೀವಿ ನೀವೇನ್ ಮಾಡ್ತೀರ ಅಲ್ಲಿ
ನಾವು ಇಲ್ಲಿ ಪಿಜಿಲ್ಲಿ ಯಾವ ಹಬ್ಬನು ಇಲ್ಲ ಇಲ್ಲಿ ನಮ ಕಡೆ ಇಲ್ಲಿ ನಾವಿರತ ಯಾವ ಹಬ್ಬನುೂ ಮಾಡಲ್ಲ
ನೀವು ಊರ್ಗೇರಿಕ್ಕೆ ಬರಲ್ವಾ
ನಮೂರ್ಗ ಹೊಯ್ತಿವಿ ಹಬ್ಬಕ್ಕ ಹೋಯ್ತೀವಿ ಬರ್ತೀವಿ
ಹ್ಮ್
ಹ್ಮ್ ಇನ್ನೇನು ಮದ್ವೆಗ ಬಟ್ಟೆ ತಕಂದ್ರ
ಯ ಮದ್ವೆಗ್ ಬಟ್ಟೆನ ಅಣ್ಣ ಬೋಯ್ತತ್ತು ಅವ್ರ ಮನೇಲಿಗಿಸ ಇಸ್ಕ ಬಂದಿದ್ದರಲ್ಲ ನಮ್ಮ ಅಕ್ಕ ಅವ್ರ ಮನೆಗ್ ಹೋಗಿದ್ದೋ ಇಸ್ಕ ಬರಕ್ಕೆೆ
ಹ್ಮ್
ಅದಕ್ಕೆಬಯತೆದ್ರು ಇ ಮಾಡ ಅದಕ್ಕೆ ತಕ್ಕೊಡ್ತೀನಿ ಅಂತೇಳಿದರು
ಹ್ಮ್
ಇನ್ನು ಪೂರು ರೂಪಾಯ ಕಟ್ಟ ಹ್ಮ್ ಹೇಳಿ ಹೇಳಿ ಹ್ಞೂ ಕೇಳಿಸ್ತೈತೆ
ಹ್ಮ್ ಇನ್ನೇನು ಬೆಳಿಗ್ಗೆ ಸ್ಕೂಲಾ
ಹ್ಮ್ ಹೋಗ್ಬೇಕು ನಾಳೆ ಆಚೆನಳಿದ ಆಚನಳ್ಳಿದ ರಜೆ ಐತೆ ಎರಡು ದಿನ
ಹ್ಮ್
ನಾಳೆ ಹೋಗ್ಬೇಕು
ಎರದಿನ ದಿನ ರಜೆನಾ ಎಷ್ಟನೇ ತಾರೀಕು
ಒಂದು ಎರಡು
ಒಂದು ಎಡಕ ಜನ ಹ್ಮ
ಹೇಳಿ ನೀ ಅಂದ್ರೆ ನಮ್ಮ ಸ್ಕೂಲಲ್ಲಿ ಅದೇ ಸ್ಕೂಲ್ ನರ್ಸ್ ತದಲ ಮಟ್ಟ
ಹ್ಮ್
ಆ ಸ್ವಾಮೀಜಿ ಇರ್ತಾರಲ್ಲ ದೇವನೂರಲ್ಲಿ ರಥೋತ್ಸವ ಮಾಡ್ತಾರೆ. ಹಾ ರಥೋಸ್ಥವ ಹಲೋ.
ಹಾ ಹೇಳು.
ಅಲ್ಲಿ ರಥೋತ್ಸವ ಮಾಡಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ
ಹ್ಮ ನೀ ಸರದ್ಯ ಡ್ಯಾನ್ಸ್ಕ
ನಾವು ಡ್ಯಾನ್ಸ್ ಎಲ್ಲ ಮಾಡಲ್ಲ ನಮ್ಮ ಮನೇಲಿ.
ಸರಿ ಮಾಡಿ ಇನ್ನೊಂದ್ ಹತ್ ನಿಮಿಷ ಬಿಟ್ಕೊಂಡು
ಹ್ಮ್
ಹಲೋ
ಹಲೋ
ಇನ್ನೊಂದ್ ಹತ್ತು ನಿಮಿಷ ಬಿಟ್ಕ ಮಾಡಿ ಕೆಳ್ಥೈತ
ಹಲೋ